ನಮಸ್ಕಾರ್ ಹೇಗಿದಯಾ.
ಚೆನ್ನಾಗಿದ್ದೀವಿ ನೀವ ಹೇಗಿದ್ದೀರಿ.
ನಾನು ಚೆನ್ನಾಗಿದ್ದೀನಿ.
ಹ್ಮ್
ಏನ್ ಮಾಡ್ತಾ ಇದ್ದೀವಾ.
ಏನೂ ಇಲ್ಲ ಸುಮ್ನೆ ಕುತ್ಕೊಂಡಿದ್ದೆ.
ಹೌದಾ
ಹ್ಮ್
ಓಕೆ
ಊಟ ಮಾಡಿದ್ರಿ ನೀವ್ ಮಾಡಿದ್ರಾ.
ಹ್ಮ್ ಆಯ್ತು ನಿದ್ದೆ ಬರ್ಲಿಲ್ವಾ.
ನಿದ್ದೆ ಬಂದಿತ್ತು ಮತ್ತೆ ಎಚ್ಚರ ಆಯ್ತು.
ಹೌದಾ
ಹ್ಮ
ನನ್ನ ಧ್ವನಿ ಕೇಳುಸ್ತಾ ಅಂದ್ರೆ.
ಹಾ ಕೇಳಿಸ್ತಿದೆ ನಿಮ್ಗೆ.
ನನಗೂ ಕೇಳಿಸುತ್ತಿದೆ.
ಹ್ಮ್
ತಮ್ಮು ಯಾಕೆ ಅಂದರೆ ಉಜ್ಜಲ್ ಮನೆಯಲ್ಲಿ ನಮ್ಮಮ್ಮ ತಮ್ಮ ಎಲ್ಲಾ ವಿರೋಜಾತಿನಾ.
ಹ್ಮ್
ಮೆಲ್ಲ ಧ್ವನಿಯಿಂದ ಮಾತನಾಡುತ್ತಿರಿ.
ಹೌದು ಇಲ್ಲ ಅಂದ್ರೆ ಅವರು ಬೈತರೆ.
ಹೌದು
ಹ್ಮ್
ಮತ್ತೆ
ಹ್ಮ್
ನೀವು ನಮ್ಮ ಪರಚದಲ್ಲಿ ಎಲ್ಲೆಲ್ಲಿ ಹೋಗಿದ್ದೀರಾ. ಜಾಗಗಳು ನೋಡೋದು.
ನಾನಾ
ಹೌದು
ನಾನು ನಮ್ ಕರ್ನಾಟಕನೇ ಸರಿಯಾಗಿ ನೋಡಿಲ್ಲ.
ಓ ಆತು.
ಹ್ಮ್
ಆದರೂ ಭಾರತ ಒಂದು ಸುಂದರ ಮತ್ತು ದೊಡ್ಡ ದೇಶ ಅಲ್ವಾ.
ಹೌದು ಭಾರತ ಯಾಕೆ ವಿಶೇಷ ಅನ್ಸುತ್ತೆ ನಿಮ್ಗೆ.
ಆ ಭಾರತದಲ್ಲಿ ವಿವಿಧ ಭಾಷೆ ಇದೆ ಸ್ವ ಮತ್ತೆ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಇವೆ.
ಹ್ಮ್
ಅದು ಅದು ಏನದು ಸಂಸ್ಕೃತಿ ಮತ್ತು ಓ ಅವೆಲ್ಲ ಇದ್ದಾವೆ ಆದರೆ ಅವು. ಕ್ಕೆ ಎಷ್ಟು ಇದಾವೆ ಅಂತ ಹೆಸರು ನಮಗೆ ಹೇಳಕೆ ಆಗಲ್ಲ.
ಹಾ ಹಾ
ಮತ್ತೆ ನಮ್ಮ ಭಾರತ ದೇಶ.
ಹ್ಮ್
ನೋಡೋ ನೋಡುವುದಕ್ಕೆ ತುಂಬಾ ಸುಂದರವಾದ ದೇಶ.
ಹೌದು ತುಂಬಾ ಪ್ರವಾಸಿಗರು ಬರ್ತಾರೆ ನಮ್ಮ ದೇಶಕ್ಕೆ.
ಹೌದು ಎಷ್ಟು ಜಾಗಗಳಿದ್ದಾವೆ ಗೊತ್ತಾ. ಬೇಜಾನ್ ಇದಾವೆ ನೋಡೋದಕ್ಕೆ ನಮ್ಮ ಭಾರತದಲ್ಲಿ. ಹ್ಮ್ ಹ್ಮ
ಕೆಲವೊಂದು ಸರಿ ಅನ್ಸುತ್ತೆ ಬೇರೆ ದೇಶಗಳಿಗೆ ಹೋಗೋಕಿಂತ ನಮ್ ದೇಶ ಗಲಿಜ ಮೊದಲು ಮುಗುಸ್ಬೇಕು ಅಂತ.
ಹೌದು ನಾನು ಮತ್ತೆ ನನ್ನ ಗೆಳೆಯ.
ಹ್ಮ್
ಹ ಇವಾಗ ನಾವು ಸ್ವಲ್ಪ ಕೆಲಸದಲ್ಲಿ
ಹ್ಮ್
ಅಂದ್ರೆ ಅಲ್ ಸ್ವಲ್ಪ ಜಾಸ್ತಿನೇ.
ಹ್ಮ್
ಹಾ ಶ್ರಮ ಜಾಸ್ತಿ ಹಾಕಿ.
ಹ್ಮ್
ನಮ್ಮ ಏನು ನಮ್ಮ ಕನಸುಗಳನ್ನ ನನ್ಸ್ ಮಾಡ್ಬೇಕು ಅಂತ ಕಷ್ಟ ಪಡ್ತಾ ಇದೀರಿ.
ಹಾ ಅದು ಒಳ್ಳೆ ಹ್ಮ್.
ಒಂದು ಸಲ ನಮಗೆ ನಮ್ಮ ಕನಸುಗಳು ಹತ್ರತ್ರ ಬಂದು ನನಸು ಆಗುವುದು ಶುರುವಾದರೆ.
ಹ್ಮ್
ನಂತರ ನಾನು ಮತ್ತೆ ನನ್ನ ಗೆಳೆಯ.
ಹ್ಮ್
ಇಬ್ಬರು ಮೊದಲು ಭಾರತವನ್ನ ಮುಕ್ ಕುಶ್ಬು ನಂತರ ಬೇರೆ ದೇಶಗಳಲ್ಲೂ.
ಹ್ಮ್
ವಿದೇಶಿಯ ವಿದೇಶಿಗಳಲ್ಲಿ ಹೋಗಿ ಇರಬೇಕು ಅಂತ. ಕೊಂಡಿದ್ದೀರಿ.
ಹೌದಾ
ಹೌದು
ಹ್ಮ್
ಹುಂ ಯಾಕೆ ಹೇಳ್ತೀರಾ ಬಿಡಿ.
ಹ್ಮ್
ಮೊನ್ನೆ ನನ್ನ ಗೆಳೆಯ.
ಹ್ಮ್
ಮಹಾರಾಷ್ಟ್ರಕ್ಕೆ ಹೋಗಿದ್ದ.
ಹಾ
ಹುಂ ಮಂಜ ಗೊತ್ತಾ.
ಏನು
ಹ್ಮ ನೀರು.
ಹು
ಏನು ಅದು ಅಂದ್ರೆ ನಂತರದಲ್ಲ ಕೆಳಕ್ ಬೀಳುತ್ತೆ. ಆದರೆ ಅದು ಉಲ್ಟಾ ಬರುತ್ತಂತೆ ನೀರು.
ಜೋಗ ಜೋಗ ಜಲಪಾತ.
ಜೋಗ ಜಲಪಾತಾನೇ.
ಹ್ಮ್.
ಆದರೆ ಅದು ಉಲ್ಟ ಉಲ್ಟ ಬರುತ್ತೆ ಜೋಗ ಜಲಪಾತ ಕೆಳಕ್ ಬಿಡುತ್ತೆ ಅದು ಉಲ್ಟಾ ಬಿಡುತ್ತೆ ಅದ ಹೆಸರ್ ಏನೋ ಇದೆ ಅದನ್ ಮಾರ್ತೋದೆ ನಾನು.
ಹೌದು ಅದು ನಾನು ರಾಧಾಕೃಷ್ಣನ ಕಥೆಯಲ್ಲಿ ಕೇಳಿದ್ದೆ.
ನೀವು ರಾಧಾಕೃಷ್ಣನ ಕಥೆಯಲ್ಲೇ ಕೇಳಿದೀರಾ ನನ್ನ ಗೆಳೆಯ ಮೊನ್ನೆ ಹೋಗಿ ದ್ದ
ಹ್ಮ್.
ನನಗೆ ಈ ಏನು ನನ್ನ ದೂರವಾಣಿಗೆ ಅವನ ಹೋಗಿರುವುದೆಲ್ಲ ನಾನು ನನ್ನ ದೂರವಾಣಿಯಿಂದ ನೋಡಿದೆ. ಅವನ್ ನನಗೆ ಹ್ಮ್
ಹ್ಮ್ ಹ್ಮ್.
ಹ್ಮ್. ತುಂಬಾ ಚೆನ್ನಾಗಿತ್ತು.
ಹ್ಮ್.
ಬಂತು.
ಈಗ ನೀರು ಮೇಲೆಯಿಂದ ಕೆಳಗ್ ಬಿದ್ರೆ
ಹ್ಮ್.
ಅದಕ್ಕೆ ಧರೆ ಅಂತ ಹೇಳ್ತಾರೆ.
ಹ್ಮ್.
ದಾರೆ ಅಂತ. ಅದೇ ಕೆಳಗಡೆಯಿಂದ ಮೇಲೆ ಹರುದ್ರೆ ಅದಕ್ಕೆ ರಾಧೆ ಅಂತಾರಂತೆ.
ಹ್ಮ್.
ಹ್ಮ್.
ಹೌದಾ.
ಹ್ಮ್.
ಮತ್ತೆ ಹೇಳಿ.
ಹ್ಮ್.
ಹ್ಮ್.
ನಮ್ಮ ರಾಷ್ಟ್ರೀಯ ಧ್ವಜದ ಬಗ್ಗೆ ಹೇಳಬಹುದಾ ನೀವು ಏನಾದ್ರು.
ಹೌದು.
ಹ್ಮ್.
ನಮ್ಮ ಧ್ವಜದಲ್ಲಿ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣಗಳಿವೆ.
ಹ್ಮ್.
ಆ ಮಧ್ಯದಲ್ಲಿ ಅಶೋಕ ಚಕ್ರ ಇದೆ.
ಹ್ಮ್.
ಮತ್ತೆ ಹೇಳಿ.
ಅದು ನೋಡೋಕ್ ತುಂಬಾ ಚೆನ್ನಾಗಿದೆ ಅಲ್ವಾ.
ಹೌದು.
ಹ್ಮ್.
ನಮ್ಮ ಭಾರತದ ರಾಜಧಾನಿ ಯಾವುದು ಹೇಳಿ.
ನಮ್ಮ ಭಾರತದ ರಾಜಧಾನಿ ನ್ಯೂ ದೆೆಹಲಿ.
ಹೌದಾ
ಹ್ಮ್
ಹ್ಮ್ ಚೆಲ್ಕೊಂಡಿದಿರಾ ಯಾಗೋ
ಹ್ಮ್
ನಮ್ಮ ಭಾರತದಲ್ಲಿ ಎಷ್ಟೋ ರಾಜ್ಯಗಳಿದ್ದಾವೆ
ನಮ್ಮ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿವೆ
ಹಾಗೆ
ಹ್ಮ್
ಹ್ಮ್
ಹ್ಮ್
ತಿಳ್ಕೊಂಡಿದ್ದೀರಾ ಹಾಗಿದ್ದಾರೆ ಇಷ್ಟ
ಭಾರತ ಅಂತ ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ
ಹೌದು
ಹ್ಮ್
ಹ್ಮ್
ಭಾರತದ ಜನರು ಹೇಗೆ ಇರುತ್ತಾರೆ ಅಂತ ನಿಮಗ್ ಗೊತ್ತಾ
ಹ್ಮ್ ಭಾರತದ ಜನರು ವಿವಿಧ ಭಾಷೆಗಳನ್ನು ಮಾತನಾಡುತ್ತಾರೆ ಮತ್ತು ಆಹ ಪರಸ್ಪರ ಗೌರವಿಸುತ್ತಾರೆ
ಹ್ಮ್
ಹೇಳಿ ಮತ್ತೆ
ಹೇಳಿ ಏನಾದ್ರು
ಹ ನಮ್ಮ ದೇಶದ ಹಬ್ಬಗಳು ಯಾವುವು ಅಂತ ಗೊತ್ತಿದೇ ನಿಮಗೆ ಹಲವಾರು ಭಾಷೆಗಳುವರು ಎಲ್ಲ ಸೇರಿಸಿ ಹೇಳಿ
ಹಾ ಹೇಳ್ತೇನೆ ನಮ್ಮಲ್ಲಿ ಜೋರಾಗಿ ಮಾಡುವ ಹಬ್ಬ ಅಂದ್ರೆ ದೀಪಾವಳಿ
ಹ್ಮ್
ಯುಗಾದಿ ಸಂಕ್ರಾಂತಿ ದಸರಾ
ಹ್ಮ
ಹಾಗೆ ಈದ್ ಮತ್ತು ಕ್ರಿಸ್ಮಸ್ ಮುಂತಾದ ಹಬ್ಬಗಳು
ಅದೇಏನ್ರೀ ಅದು ಹಂಗೆ ಹೇಳ್ತೀರಾ ಪ್ರಶ್ನೆ ಗೆ ಉತ್ತರ ಆನಂಗ್ ಹೇಳ್ತೀರ
ಹ್ಮ
ಹ ಮತ್ತೆ
ಹ್ಮ್ ನೀವು ಸಂಕ್ರಾಂತಿನ ಜೋರಾಗಿ ಆಚರಿಸ್ತೀರ ಅಲ್ವಾ
ಹೌದೌದು ಸಂಕ್ರಾಂತಿ
ಹ್ಮ
ಹ್ಮ ಹ್ಮ ದೀಪಾವಳಿನೂ ಚೆನ್ನಾಗಿ ನೀವ್ ಹೇಳಿದ್ದಿದ್ದೀರಲ್ಲ ದೀಪಾವಳಿ ಸಂಕ್ರಾಂತಿ ದಸರಾ
ಹಾ
ಯಗಾದಿ ಎಲ್ಲ ಚೆನ್ನಾಗ ಮಾಡ್ತೀರಿ
ಹ್ಮ್
ಹ್ಮ ವಿರಾದು ಎಲ್ಲ.
ವಿದ್ಯಾರ್ಥಿಗಳ ಕರ್ತವ್ಯ ಏನನ್ಸುತ್ತೆ ನಿಮ್ಗೆ ಭಾರತದಲ್ಲಿ.
ಚೆನ್ನಾಗಿ ಓದಿ ದೇಶದ.
ಹ್ಮ್
ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು.
ಅದು ನಿಜಾನೇ ಇವಾಗ ನಾವು ಓದ್ತಾ ಇರೋದ್ರಲ್ಲಿ. ದೇಶಕ್ಕೆ ಕೊಡುಗೆ ಕೊಡೋ ಅಂತದ್ದು. ಏನಿದೆ ಅನ್ಸುತ್ತೆ ನಿಮ್ಗೆ.
ನಮ್ಮ ದೇಶ ಹೇಗೆ ಅಂದರೆೆ.
ಹ್ಮ್
ನಮ್ಮದು ಡೆವಲಪ್ಡ್ ಕಂಟ್ರಿ ಅಲ್ಲ ಡೆವಲಪಿಂಗ್ ಕಂಟ್ರಿ.
ಹೌದು
ಹ್ಮ್ ಹಳೆ ಪುಸ್ತಕ ಈ ಹಳೇ ಅದೇನೋ ಅಂತಾರಲ್ಲ.
ಹ್ಮ್
ಹಳೆ ಕತೆೆಗಳನ್ನು ಇನ್ನೂ ಓದಿಸ್ತಾ ಇದ್ದಾರೆ ಅಷ್ಟೇ.
ಹೌದು
ಹ್ಮ್
ಪರಿಸರವನ್ನು ಕಾಪಾಡುಬೇಕು ಅದದ್ರೂ ಮಾಡ್ಬೇಕು ಈ ದೇಶದಲ್ಲಿ ಅನ್ಸುತ್ತೆ.
ಸೊ ಹೌದು. ಅದಕ್ಕೆ ಅಂತ ಸ್ವಚ್ಛ ಭಾರತ್ ನಮ್ಮ ಜವಾಬ್ದಾರಿಯಾಗಿದೆ ಅಲ್ವಾ.
ಹ್ಮ್
ಮತ್ತೆ ಹೇಳಿ.
ರಾ ರಾಷ್ಟ್ರೀಯ ಹಬ್ಬಗಳನ್ನು ಏಕೆ ಆಚರಿಸ್ತಾರೆ ಅಂತ ಗೊತ್ತಾ.
ಹ್ಮ್ ದೇಶಭಕ್ತಿ ಮತ್ತು.
ಹ್ಮ್
ಹಾ ಏಕತೆ ಬೆಳೆಸಲು.
ಹ್ಮ್ ನನ್ನ. ರಾಷ್ಟ್ರೀಯ ಹಬ್ಬದೊಂದು ನನ್ನ ಜನ್ಮದ ದಿನ ಇದೆ ಒಂದು.
ಆವು ಹೌದು ಗೊತ್ತಿದೆ ನನಗೆ.
ಹ್ಮ್ಮ್ಮ್
ಹ್ಮ್ ಆದರೂ ನನಗೆ ಭಾರತದ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ.
ಹೌದಾ
ಹೌದು
ಹ್ಮ್ ನಿಮ್ಮ ಬಾಯಲ್ಲಿ ಈ ಮಾತು ಕೇಳಿ ತುಂಬಾ ಖುಷಿ ಆಗುತ್ತಿದೆ.
ಹಾಗೆ ನನಗೂ ಭಾರತೀಯನಾಗಿರೋದಕ್ಕೆ ತುಂಬಾ ಹೆಮ್ಮೆ ಇದೆ.
ನನಗೂ ಕೂಡ ತುಂಬಾ ಹೆಮ್ಮೆ ಇದೆ.
ಹೌದು ನಾವು ಯಾವಾಗಲೂ ನಮ್ಮ ದೇಶವನ್ನು ಗೌರವಿಸಬೇಕು.
ಹೌದು
ಹ್ಮ್ ಮತ್ತೆ ನನಗೆ ನಿಮ್ಮೊಂದಿಗೆ ಮಾತನಾಡಿ ತುಂಬಾ ಸಂತೋಷವಾಯಿತು.
ನಂಗೂ ಕೂಡ ತುಂಬಾ ಸಂತೋಷ ಆಯ್ತು ನಿಮ್ಮ ಜೊತೆ. ನಮ್ಮ ದೇಶದ ಬಗ್ಗೆ ಮಾತಾಡಿ.
ಹ್ಮ್ ಮತ್ತೆ ಸಿಗೋಣ ಜಾಗ್ರತೆ ಇಲ್ಲದೆ.
ಹ್ಮ್ ನೀವು ಕೂಡ ಧನ್ಯವಾದ.
ಧನ್ಯವಾದಗಳು.